ಹಲೋ ಹಲೋ
ಕೇೇಳಸ್ತಾ ಇದಯಾ
ಹಾ ಕಳ್ಸ್ತಾ ಇದಾರ ಮಂಗ ಕೇಳಸ್ತಾ ಇದ ಹೇಳಿ ಹೇಳಿ ಹೇಳದರು
ಅಪ್ಪ ಆರಾಮಿದ್ರಿ ಮಾವ
ಹಾ ನಾನು ಆರಾಮಿದೆೇ ನಾಳೆ ನೀನ್ ಆರಾಮಿದೀಯಾ
ಹ ಆರಾಮ್ ನೋಡ್ಮವ ಎಲ್ಲಿದ್ದೀರಾ ಇವಾಗ
ನಾವು ಇಲ್ಲಿ ಪಾರ್ಟಿ ಮಾಡಕತಿದ್ದೀನಿ
ಇಲ್ಲಿ ಊರಿನಲ್ಲಿಯ ಏನ್ ಮಂಗ್ಗಳೂರ್ ಏನೋ ನೀವು್ ಮಂಗಗಳೂರಿಗೆ ಹೋಗಿದ್ದೀರಿ ಅಂತ ಹೇಳಿದ್ರಪ್ಪಾ
ಅದೇ ಹೋಗಿದ್ದೆವು ಮಂಗಳೂರಿನಿಂದ ನಾನು ಒಳ್ಳೆ ಹೊಂಟಿದ್ದೇನೆ
ಹೌದ್ರಿ
ಹಾ ಹೊಂಟಿದ್ದೇನೆ ನಾನು ಇಲ್ಲಿ ಎಲ್ಲಿ ಹ್ಮ್
ಎಲ್ಲಿದ್ದೀರಿ ಇವಾಗಟ್ರೆ ಅದೇ ಇಲ್ಲಾ ಎಲ್ಲಿ ಕೇಳೆ ನ ಇಲ್ಲಿ ಊರಿನಲ್ಲಿ ಕೇಳಿದೆ ಅಮ್ಮ ಎಲ್ಲಿಗೆ ಹೋಗಿಂದಾನೆ ಅಂತ ಮಂಗ್ಗಳೂರು ಹ ಮಂ್ಗಳೂರಿಗೆ ಹೋಗಿದ್ದೇರ ಅಂತ ಹೇಳಿದರು ಅದ್ರ ಸಲುವಾಗಿ ನಿಮಗೆ ನಾವು ಫೋನ್ ಮಾಡಿದ್ದೆವು ಹ್ಮ
ಇ ಬರಬರ ನಾನು ಹೋಗಿದ್ದು ಕರೆಕ್ಟಾ
ಹಾ ಅಲ್ಲಿ ಏನ್ ಕೆಲ್ಸ ಮಾಡ್ತಿದ್ದೀರಿ ನೀವು
ನಾವೇಏನು ಕೆಲ್ಸ ಮಾಡೋದಿಲ್ಲ ಮಾರ ನಾವು ಆರಾಮ ಕೊಡ್ಯದ ಜನಾರ
ಹಾ
ನಮ್ಮದೇನ ಕೆಲ್ಸ ಇಲ್ಲ ಮರ ನಮ್ಮ್ದ ಎಲ್ಲಿ ಕೆಲ್ಸ ಮರ
ಹೌದಾ ಅದಕ್ಕೆ ಆರಾಮ್ ಇದ್ದೀರಿ ಅಂತ ಸುಮ್ನೆ ಇವಾಗ ನೆನಪಾಯ ಇದ್ದೀರಲ್ಲ ಅದರ ಸಲುವಾಗಿ ನಿಮಗೆ ನಾವು
ಹ್ಮ್ ಹ್ಮ್ ಹ್ಮ್ ಹ
ಹಾ ಇವಾಗೇನು ಡ್ರಿಂಕ್ ಮಾಡಿದ್ದೀರಲ್ಲ
ಏನ ಇನ್ನ ಮಾಡಕತ್ತಿ ಮರ ನಾವು
ಹೌದಾ ಏನ್ ಹೊಲಗಿಲ್ಲ ಎಲ್ಲ ಬಿತ್ತಿದ್ದೀರಾ ಈ ವರ್ಷೆ ಮಳೆ
ಇಲ್ಲ ಮರ ಹೊಲಗಿಲ್ಲ ಏನು ಬಿತ್ತದ ಮಳೇನೇ ಇಲ್ಲ ಮರಯಾ ಮಳನೇ ಇಲ್ಲ ಅಂದ್ರೆ ಎಲ್ಲಿ ಹೊಲ ಬಿತ್ತದು
ಹೌದು ಹೌದು ಮತ್ತೇನ್ ಮಾವ ಮತ್ತೇನ್ಗಏನ್ ಇಲ್ಲ ಮಳೆ ಒಂದ್ ಸ್ವಲ್ಪ ಮಾಳ ಆಗ ತಿದ್ದೆ ಬಟ್ ಮಳೆ ಬರೋದಿಲ್ಲ ಬರೋ ಬರಲ್ಲಾಗಿದೆ ಇವಾಗ
ಹಾ
ಆ
ಹ್ಮ ಹೇಳಿ ಹೇಳಿ ಹೇಳಿ ಹೇಳಿ ಕೇಳ ಕೇಳಕ್ ಹೇಳ
ಹೇಳಿ
ಅದೇ ಮಾಳ ಹೊಡಿಯಾಕ್ ಮರಯಾ ಎಲ್ಲಿ ನಾಕಕ್ ಮಂದಿ ಫ್ರೆಂಡ್ಸ್ ಇರೋರಲ್ಲಾರ ಎಲ್ಲಿ ಹೊಡದ್ರು ಮಾಲ್ ಹೊಡ್ಯಕ
ದಲ್ಲಿ ಇದ್ದೀರಾ ಏನ ಬೇರೆ ಕಡ ಎಲ್ಲ ಏನ ಸುಮ್ಮ ಅಂಗಡಿಯಲ್ಲಿ ಏನು ಲಾಭದಲ್ಲಿ ಕುಂತಿದ್ದೀರಾ ಇವಾಗ
ಎಲ್ಲ ನಾನು ಇಲ್ಲಿ ಸಂಪಣದ ಜಾಗದಲ್ಲೇ ಬಂದು ಕುಂತಿದ್ದೇವೆ ಅಲ್ಲಿಲ್ಲಿ ಇದೊಂದು ಇ ಉಂಟಾ
ಎಲ್ಲಿ
ಇಲ್ಲಿ ಅಂದ್ರ ಅಲ್ಲಿ ಮಂಗಳೂರ್ ಹತ್ರ ಅಲ್ಲಿ ನಿಂಗಪ್ಪನ ಕಾಡಂತ ಬರ್ತ
ಹಾ ಹಾ ಹ್ಮ ಹಾ ಅಲ್ಲಿ ಯಾರು ಏನು ಹ ಹಾ ಅಲ್ಲಿ ಏನು ಹೌದಾ ಅಲ್ಲಿ ಏನು ಪೊಲೀಸರು ಅಂತ ಏನು ಯಾರೋ ಬರೋದಿಲ್ವಾ ಅಲ್ಲಿ
ಇ ಇಲ್ಲ ಎಲ್ಲಿ ಬರ್ತಾರ ಮರಯಾ ಇಲ್ಲ ಅಲ್ಲೇ ಅಲ್ಲಿ ಪೂರಾ ಅಲ್ಲಿ ಬಾರ್ ಉಂಟಲ್ಲ ಬಾರಿಗೇ ಏನ ಕೇಳ್ತಾರೆ
ಹ ಹೌದೌದು ಯಾಕಂತ ಕೇಳಿ ಇಲ್ಲಿ ಅಲ್ಲಿ ಮತ್ತ ಕಾಡಗಿಡ ಎಲ್ಲಾ ಇರ್ತವಲ್ಲ
ಇಲ್ಲ ಮರಯಾ ಅದು ಅದು ಕಾಡು ಅಂದ್ರ ಅಲ್ಲಿ ಪುರಾ ಅದೇ ಇಲ್ಲ ಮರಯಾ ಅಲ್ಲಿ
ಹಾ ಹಾ ಹಾ ಒಂದ್ ಸ್ವಲ್ಪ ದೂರ ಇದೇನಾ
ಓ ಅದು ಅದ್ರ ಹೆಸರು ಹೇಳ್ತಾರ ಮರಯಾ ಅಲ್ಲಿ ಅದು ಅಂತೇಳಿ ಒಂದು ಏರಿ ಅಂತೇಳಿ ಹಿಂಗ ಶ್ರೀ ಗುರುಬಾರ ಅಲ್ಲಿ ದೇವದಲ್ಲಿ ಒಂದು ಏರಿ
ಹಾ ಹಾ ಹಾ ಹಾ ಹೌ
ಹಂಗ ಅದೊಂದು ಹೆಸರು ಅದು ಹೆಸರು ಅದ ಕಾಡ್ ಅದ ಅಂತದು ಏನ ಅಲ್ಲಿ ಹುಲಿ ಸಿಂಹ ಗಿಮ್ಮಾ ಏನೋ ಎಲ್ಲ ಮರಯಾ ಅದು
ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರ ಕುಡಿತಾಯಿದ್ದಾರ
ಏನ್ಮಾ ಎಲ್ಲಾ ಕಾಮನ್ದು ಮಾರಯಾ ಅದು ಕಾಮನ್ ಆಗಿ ನಾವು ಮಾಡೋದು ಚಟ್ಟನೆ ಎಲ್ಲ ಆರಾಮ
ಹ ಹಾ ಊಟ ಊಟ ಊಟ ಏನಪ್ಪ ಪಪಾರ್ಟಿ ಪಾರ್ಟಿ ಮಾಡಿದೀರ ಅಂತಂತ ಹೇಳ್ತಿದ್ರಿ ಊಟ ಚಿಕ್ಕ
ಅದೇ ನಾವು ಜವರ ಕುಯಿಸಿದ್ದು ಸೋಮ ಸುಖ ಮಾಡಿಸಿ ಆರಾಮ ಅದು ಇದು ನಾವು ಮಾಡಿದ್ದು
ಹ ಹ ಹ ಹ
ಸ್ನಾಯಕ್ಸ್ಕ್ಕಾಗಿ ಮಾಡಿದ್ದು ಒಂದು ಸುಮ್ ಹಿಂಗೆ ಸುಮ್ ಕಾಮನ್ ಆಗಿ ಹೊಡಾಯಕ್ಕ ಮಾರಾಯ ಹ ಕಾಮನ್ ಆಗಿ ತಿನೋದ ಡ್ರಿಂಕ್ಸ್ ಮಾಡ್ತಿರ್ತಿವಲ್ಲ ಮರಯಾ ಅದು ಇಲ್ಲಿ ಇಗ್ ಅಂದ್ರೆ ನಾಳೆ ಹೆಲ್ತ್ಗೆ ಒಂದು ಪ್ರಾಬ್ಲಮ್ ಉಂಟಲ್ಲ ಅದು ಹ್ಮ್ಮ್ ಇಂಗಾಗಿ ಸುಮ್ಮ ಇದು ಮಾಡದ್ ಮರ ಅಲ್ಲಿ
ಇಲ್ಲ ಇಲ್ಲಿ ಕೇಳಿ ಜವಾರಿನೇ ತಿನ್ನೋದು ಬೆಸ್ಟ್ ಅಂತ ಹೇಳ್ತಾರ ಹಂಗೆ ಕೇಳಿದ್ದೇವ್ ನಾವು
ನಾವು ಮಾಡೋದು ಮರಯಾ ಅದ ಜವರಿನೇ ನಾವು ಮಾಡೋದು
ಅದೇನೋ ಹೆಬ್ರಾಡೆ ಅಂತ ಅದು ಸರಿಯಾಗಿ ಇರಲ್ವಾ ಅಂತ ಅದು ಹೇಳ್ತಾರೆ
ಅದೇನ್ ಮರ ಅದು ಎಲ್ಲಾ ಇಂಜೆಕ್ಷನ್ ಮೇಲೆ ಅ ಲ್ಲ ಮಾಡ್ತಾರ ಮ್ರ ಎಲ್ಲೇ ಸುಮ್ಮನೆ ತಲೆಬಿಸಿ
ಹಾ ಮಂಡೆ ಬಿಸಿ ಹೇಗಾಗತದೆ ಅಂತ ಹೇಳ್ತೀರಾ
ಹಾ ಮಂಡೆ ಬಿಸಿ ಮರ ಅದೆಲ್ಲಾ ಎಏನ್
ಹಾ ಹಾ ಊರಿಗೆ ಯಾವಾಗ ಬರುತ್ತೀರಿ
ಹ್ಮ್ ನೊಂದು ಎರಡು ದಿನ ಆಗತ್ತೆ ಮದ ನಾವ್ ಬರ್ವ
ಹೌದೌದು ಅಂದ್ರೆ ನೀವು್ ನಾಳೆ ಸಂಜೆ ಕುೂಂತಿದ್ರ ಅಂದ್ರ ಹ ಅಲ್ಲ
ನಾಳೆ ಸಂಜೆ ಕುತ್ರ ನಾ ನಾಳೆ ಸಾಯಂಕಾಲ ಕುಂತಿದವಿಳ್ಕೋ ನಾವು
ಹಾ
ನಾಳೆ ಸಾಯಂಕಾಲ ಮುಂತ್ರು ಬೆಳಿಗ್ಗೆ ಇಲ್ಲಿ ಮಂಜ ಎಲ್ಲ ಮಜಲ್ಲ ಅಂತ ಗೊತ್ತಿದ್ರು ಮಗ ಮಂದೆಲ್ಲ ಗತ್ತದಲ್ಲ ಹ್ಮ್ ಅಲ್ಲಿೇ ಬಂದು ಬೆಳಿಗ್ಗೆ ಎಂಟ ಬೆಳಿಗ್ಗೆ ಗಂಟೆ ಎಂಟಕ್ಕೆ ಎಂಟಕ್ಕೆ ನಾನು ಇಳಿತೇನೆ ಮನೆಯಲ್ಲಿ ಆ ನಂತರ ಆನಂತರ ಇಲ್ಲಿ ಒಂದು ಅಲ್ಲಿದು ಬೈಕಿಿಗೆ ತರ್ಸೋದಾ
ಹಾ ಹಾ ಅಂದ್ರೆ ನಮ್ಗೆ ಫೋನ್ ಮಾಡಿ ಯಾಕಂತ ಕೇಳಿ ನಾವು ಊರಿಗೆ ಬಂದಿದ್ದೀನಿ ಇವಾಗ
ಹಾ
ಶಾಪುರ್ಗೆ ಇರ್ತಿದ್ದೇನೆ ಶಾಪುರ್ ಪೂರ್ನಿತ ಎರ ದಿನ ಆಯತು ಬಂದು ಇಲ್ಲಿ ನಾಳೆ ಫೋನ್ ಮಾಡಿ ನಾನೇ ಬಂದು ಕರೆದಕೊಂಡು ಬರ್ತೀಿ ನಿಮಗೆ ನಾಡ ಮೇಲೆ
ಆಯ್ತ ಸರಳೆ ಅದಕ್ಕೇನುಂಟ
ಹಾ ನಾನು ಎಲ್ಲ ಹೌದೌದು ಎಲ್ಲ ಚಾಪುರ್ನಲ್ಲ
ಡ್ ಗ ಗೊತ್ತಿಲ್ಲ ಹೌದಾ ಅ ಮಾಡವಿ ಮ ಹಗ್ಲ್ದ ಬರ್ ಹ ಮಾಡ ನಾನು ನೀನು ಬಂದಿದೆೆ ನಾನು ಅಲ್ಲಿ ಊರಲ್ಲಿ ಉಂಟ ನಾವು ಊರಲ್ಲಿ ಇಲ್ಲಲ್ವ
ಹಾ ಹೌದೌದು ಅದೇ ಬಂದ್ರನ ಕೇಳಿದೆ ಇಲ್ಲಿ ಊರಿನಲ್ಲಿ ಮಾ
ಹ್ಮ
ಇಲ್ಲ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದಾರಲ್ಲ ಅದ್ರ ಸಲುವಾಗಿ ಮತ್ತೆ ನಿನ್ನೆ ಕೇಳಿದ್ದ ನಿನ್ನೆ ಬಂದಿದ್ದೇನಲ್ಲ ಫೋನ್ ನಂಬರ್ ಇ ಹಾ ನಿನ್ನೆ ಬಂದಿದ್ದೇನೆ ಇವತ್ತು ಫೋನ್ ಮಾಡಿದೆ
ಹಾ ಹದಾರ ನಾ್ ಆರಾಮ್ ಉಂಟ ಮರ ನಾವು ಅಗ್ದಿ ಸರಿಯಾಗಿ ನಾಕ್ ಮಂದಿ
ಹಾ ಹಾ ಹಾ ಇ್ರ ಫ್ರೆಂಡ್ಸ್ ಇದ್ದಾರೆ ಮತ್ತ ಪಾಟಿ ಅದು ಇದು ಅಂತ ಇರ್ತ
ಹಾ ಇರುತ್ತಲ್ಲ ಅದು ನಾವೊಂದು ಜವರ ಕೊಳಿ ಇಲ್ಲಿ ಮರಕ್ಕೆ ಅಂಡಾಡ ಮರಲ್ಲ ಕಂಡಪಟ್ಟ ರೇಟ ಮರ ಇಲ್ಲೇ ಇಲ್ಲಿ ರೇಟ ಆಬಾಟ್ ಉಂಟು ಮರ ಇಲ್ಲಿ
ಹ ಹಾ ನೀವ ಏನು ಬೀರು ಕುಡಿತೀರಾ ಅಥವಾ ಏ ಏನ್್ರೆ ಹಿಂಗ ಎನ್್ಸಿವು ಇವು ಏನ್ ಬೇರೆ ಏನ ಕುಡಿತಿದೀರಾ
ನಾವು ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನ ಉಂಟಲ್ಲ ನ ಮಧ್ಯಾಹ್ನದಾಗ ಎಂ್ ಸಿಶು ಕೂಡದು
ಹಾ
ಮಧ್ಯಾಹ್ನದಾಗ ಕುಡಸಿದ್ದು ಮಧ್ಯಾಹ್ನದಾಗ ಕುಡಿದ್ದು ನಾವು
ಹ ಅಂದ್ರೆ ನೀವು ಮುಂ
ನೀ ಇಲ್ಲಪ್ಪ ಎರ ಸರ ಇಲ್ಲ ಇ ಇ ಹಂಗಿಲ್ಲ ನಾನು ಮಧ್ಯಾಹ್ನದಿಂದ ಹನ್ನೆರಡು ವರೆಗೆ ಹನ್ನೆರಡುವರೆ ಸಾ ಹನ್ನೆರಡುವರೆ ಒಂದ್ರು ತನ ನಾನು ಮುಂಜಾನೆ ಬೆ ಬೆಳಿಗ್ಗೆ ಬೆಳಿಗ್ಗೆ ನಾನು ನಾಷ್ಟ ಮಾಡೋದ ನಾಷ್ಟ ಗಿಷ್ಟ ಮಾಡಿ ಆನಂತರ ಒಂದು ಸಾಯಂಕಾಲ ಒಂದು ಹಿಂಗ ಆಗ ಹೊರ್ದಿಗೆ ನಾವು ಡಾಬಾ ಉಂಟಾ ಡಾಬಾ ಅಲ್ಲಿ ನಮ್ದು ನಮ್ದರು ಪ್ರೈವೇಟ್ ಡಾಬಾ ಉಂಟು. ನಾವು ಡೈಲಿ ಅಲ್ಲೇ ಹೋಗೋದು. ಹ್ಮ ಡಾಬಾದಲ್ಲೇ ಮಾಡಿದ್ದು ಅಲ್ಲಿ ಹಿಂಗ ಒನ್ ಒಂದ್ ಕೋಳಿ ಇಲ್ಲ ಎರಡ್ ಕೋಳಿ ಕೊಯ್ಸ್ತೀವ್.
ಆ ಹಾ ಹಾ ಹ
ಹ್ಮ ಮಾಡೋದು ಅದೇ ಮತ್ತೆ ಉಳಿದಿದ ಅಲ್ಲಿ ಸುಮ್ನೆ ಎಷ್ಟು ಮಾಡೋದಲ್ಲ ವೆಷ್ಟು ಮಾಡೋದಕ್ಕೆ ಆಗೋದಿಲ್ಲಲ್ಲದ್ ಅ ವೆಷ್ಟು ಮಾಡಕ್ ಹೆಂಗ ಆಗತ್ತ ಮ ಮತ್ತ ಹೊಳೆ ಈ ಹಳ್ಯದಾಗ ಏನ್ ಮಾಡೋದು ನಾನು ಈ ಹಳ್ಯದಲ್ಲಿ ಮತ್ ಹೊಳೆ ಇದು ಮಾಡದು.
ಹಾ ಮತ್ತೆ ಅದೇ ಕುಡಿಯುವಾಗ ಮತ್ತೆ ಸ್ನಾಕ್ಸ್ ಅಂತೇಳಿ ಮತ್ತೆ ನೀವು ಕೋಳಿ ಕೊಯ್ ದು ಅಡುಗೆ ಮಾಡಿದ್ದೀರಿ.
ಹಾ ಅದೆ ಮಾಡೋದಲ್ಲ ಅಲ್ ಯಾಕೆ ಸುಮ್ಮ ಆರಾಮ್ ತಣ್ ತಂಗಾಳಿ ಉಂಟಲ್ಲ ಅಲ್ಲಿ ತಣ್ಣಗ ತಣ್ಣಗೆ ಉಂಟಲ್ಲ ಅಲ್ಲಿ.
ಹೌದೌದು ಮತ್ತೆ ತಣ್ಣಗೆ ಇವಾಗೆಲ್ಲ ಪಾರ್ಟಿ ಜೋರ್ ನಡೆದಿರಕ್ಕಾಂತದ.
ಜೋರ್ ಮರಯ ನಮ್ದ್ ಯಾವತ್ತು ಜೋರ್ ಮರಾಯ್.
ನೀವು ಮಂಗ್ಗಳೂರಲ್ಲಿ ಏನು ಕೆಲಸ ಮಾಡೋದಿಲ್ವಾ.
ನಾವ್ ಏನು ಕೆಲ್ಸ ಮಾಡಲ್ಲ ಮಾರೆ.
ಅಂದ್ರೆ ನಿ ನೀವು ಬಿಸ್ನೆಸ್ ಬೀಗರ ಮನೆಗೆ ಹೋಗಿದ್ದೀರಾ ಹಾ ಹೌದೌದು. ಅಂದ್ರೆ ಬರ್ತಿದ್ರಿ ಇವಾಗ ನಾಳೆ ಬರ್ತಿದೀರಾ,
ನಾಳೆ ಸಾಯಂಕಾಲ ಮರಾಯ. ನಾಳೆ ಸಾಯಂಕಾಲ ಫ್ಯಾಮಿಲಿ ಸುಮಂತ ಹೊಂಟಿದ್ದೆವ್ ಮರಯ ನಾವು.
ಅಂದ್ರೆ ನಾಳೆ ವ್ಯಾಸ್ ಸಂಜೆ ಕುಂತ್ರಿ ಅಂದ್ರೆ ನಾಡ್ದ ಮುಂಜಾನೆ ಆರು ಏಳಗ್ ಸಮಯ ಬಂದ್ ಬಿಡ್
ಬೆಳಗ್ಗೆ ಹ ಬೆಳಿಗ್ಗೆ ಎಂಟು ಎಂಟು ಉನ್ ಉಂಟಲ್ಲ ಎಂಟು ಗಂಟೆಗೆ ಉಂಟ ಮರೆ ನಾವು ಎಂಟ ಗಂಟೆಗೆ ಅಲ್ಲಿ ರೀಚ್ ಆತಿದ್ ಮರೆ.
ಆ ಅಂದ್ರೆ ಎಷ್ಟು ಟೈಮಿಂಗ್ ಎಷ್ಟು ಅವರ್ ಬರುತ್ತೆ ಅಲ್ಲಿ ನಿಂತ ಎಷ್ಟು ಗಂಟೆ.
ನಾವು ಅಲ್ಲಿ ಹಬ್ಬದ ಮರೆ ನಾವು ಅಲ್ಲಿ ಅಲ್ಲಿ ಮಂಗ್ಳೂರಲ್ಲಿ ಉಂಟಲ್ಲ ಅಲ್ಲಿ ಮುಲಿಕಿ ಅಂತ ಬರ್ತ ಮರೆ ಮುಲಿಕೆ ಹತ್ರ ಅದು ಬಸ್ ನಾವು ಟಿಕೆಟ್ ಬುಕ್ ಮಾಡ್ತೀವಿ ಮರೆ. ನಾವು ಅಲ್ ಬುಕ್ ಮಾಡ್ತೆ ವಲ್ಲ ಆ ನಂತರ ಅಲ್ಲಿ ಟಿಕೆಟ್ ಉಂಟಲ್ಲ ಟಿಕೆಟ್ ಒಂದು ಮೂರ್ ಸಾವಿರ ರೂಪಾಯಿ ಟಿಕೆಟ್ ಉಂಟು ಅಲ್ಲಿ ಅದು.
ಆ ಮೂರು ಸಾವಿರ ರೂಪಾಯ್ನ
ಹ್ಮ ಎರಡು ಎರಡು ಎರಡು ಸೀಟ್ ಉನ್
ಹಾ ಹಾ ಅಂದ್ರೆ ಓಹ ಅಂದ್ರುನು ಮಲ್ಕೊಂಡಿ ಬ
ಹಾ ಮುಕ್ಕೊಂಡಿ ಬರ್ಬೋದು ಮರೆ ಎಲ್ಲವು ಏನು ಏಕಿ ಏಕಿ ಮಾಡೋದು ಮತ್ತೆ ಒಳ್ಳೆ ಸಾಯಂಕಾಲ ತಿಂಡಿ ಪಂಡಿ ಹತ್ತು ಹತ್ತುವರೆಗೆ ಹಿಂಗ ಹಿಂಗ ತಿಂಡಿ ಪಂಡಿ ಏಕಿ ಅದೆಲ್ಲ ಅದೆಲ್ಲ ತರ್ಬುತ್ರ್ ಮರ್ಯ ಅದ್ ಬಸ್ಸ ತರ್ಬುತ್
ಹ ಅಂದ್ರೆ ನೀ ಅರ್ಧ ದಾರಿಗೆ ಬಂದು ನಿಮಗೆ ಊಟಕ್ಕೆ ಅದು ಇದು ಅಂತೇಳೆ ಸುಮಾರು ಎಷ್ ತಿಗ್ ಅಂತೇಳಿ ತರಪುತ್ತಾರೆ ಅಂದ್ರು ಧಾಬಾದ್ ಬಲ್ಲಿಯ ತರುಪುತ್ತಿರಬಹುದು ಅವ್ರು.
ಹಾ ಮರಯ ಅದ ಡಾಬಾ ಉಂಟಲ್ಲ. ಹ ಡಾಬಾ ಬರ್ಲಿ ತರ್ವುತ್ ಮರಯ. ಅಲ್ಲಿ ಅಲ್ಲಿನಿಂದ ಬರಬೇಕಾದ್ರೆ ಅಲ್ಲಿ ಬೆಳಿಗ್ಗೆ ನಾವು ನಾಕುವರೆಗೆ ನಾಲ್ಕೂರಿ ಬಸ್ ಒಂದ ಮ ಉಂಟು ಅಲ್ಲಿ ನಾಲ್ಕೂರಿ ಉಂಟು ಅಲ್ಲಿೊಂದ ಸಾಯಂಕಾಲ ಸಾಯಂಕಲ್ ನಾಲ್ಕರು ಉಂಟು ಒಂದು ಸಾಯಂಕಾಲ ಐದುವರೆ ಉಂಟು ಒಂದ್ ಐದಕ್ ಉಂಟು ನಾವು ಹೆಂಗು ತಡ ಮಾಡಿ ಹೆಬ್ಬ ಇರ್ತವಿ ಬಸ್ನ್ನು ಹ ಬರ್ತ ಮರ ಅದು
ೆ ಇಲ್ಲಿ ಒಂದು ಫೋನ್ ಬರ್ತಾ ಇದೆ ಮತ್ತೆ ನಿಮಗೆ ಒಂದು ಎರಡು ನಿಮಿಷ ಬಿಟ್ಟು ವಾಪಸ್ೀ
ಹ ಮಾಡಿ ಮಾಡಿ ಹಾ ಸರಿ ಓಕೆ ಬಾಯ
ಹ